ಹಲೋ.
ಏನ್ಮಾಡ್ತಿದಿಯಾ.
ಹಾ ಇದೀನಿ ಕಾಣತೆ ನೀನ್ ಮೇನ್ ಮಾಡ್ತಿದಿಯಾ.
ಏನಿಲ್ಲಪ್ಪಾ ತುಂಬಾ ದಿನ ಆಯ್ತು ಕರೆ ಮಾಡಿ ನಿಂಗೆ ಅದಕ್ಕೆ ಕರೆ ಮಾಡಿದೆ.
ಹೌದಾ ನಾನೇ ಮಾಡ್ಬೇಕ ಅನ್ಕೊತಿದ್ದೆ ನೀನೇ ಮಾಡಿದಿಯ ಹೆಂಗೋ.
ಹ್ಮ್ ಏನೆಲ್ಲಾ.
ಏನ್ ಸಮಾಚಾರ ಹೆಂಗಿದಿಯಾ. ಹ್ಮ್ ಎಲ್ಲಾ ಆರಾಮಿದಾರೆ ನೀವೆಲ್ಲಾ ಹೆಂಗಿದ್ದೀರಾ.
ಹ್ಮ್ ಎಲ್ಲ ಚೆನ್ನಾಗಿದೀವಿ ಕಣೇ ನಮ್ಮಮ್ಮಗೆ ಸ್ವಲ್ಪ ಹುಷಾರಿಲ್ಲ.
ಏನಾಯಿತು.
ಅದೇ ಡೆಂಗ್ಯೂ ಜ್ವರ ಕಣೆ ಏನೇನು ಗೊತ್ತಿಲ್ಲ ಒಂದು ಹದಿನೈದು ದ ಹದಿನೈದು ದಿನದಿಂದ ಜ್ವರ ಬಂದು. ಅದು ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೆ ಅಂತನ ಮಾತ್ರೆಗಳು ತಗೊಂಡು ಸುಮ್ಮನೆ ಇದ್ರು ಆಮೇಲೆ ಹೋಗಿ. ಹ್ಮ. ಚೆಕಪ್ ಮಾಡ ಆಮಗ ಡೆಂಗೂ ಜ್ವರ ಅಂತ ಹೇಳಿದಿದ್ದಾರೆ ಕಣೆ. ತುಂಬ ಭಯ ಆಗ್ತಿದೆ ನನಗೆ ಏನು ಮಾಡಬೇಕು ಅಂತಂತಂದು.
ಹ್ಮ ಎರಡು ತಿಂಗಳ್ ಮೇ. ಹಿಂದೆ ಈ ತರನೇ ಡೆಂಗೂ ಜ್ವರ ಬಂದಿತ್ತು ಕಣೆ ನಂಗೆ. ತುಂಬಾ ಅಂದ್ರೆ ತುಂಬಾ ಪ್ರಾಬ್ ಹ್ಮ. ಆಗಿಲ್ಲ ನನ್ ಕೈಯಲ್ಲಿ ಬಿಡು ಸಾಯೋ ಸ್ಟೇಜ್ ಹೋಗ್ಬಿಟ್ಟಿದ್ದೆ ತುಂಬಾ ಪ್ರ ಕಷ್ಟ ಆಗಿತ್ತು ಜಾಸ್ತಿ ಜ್ವರ ಬಂದ್ಬಿಟ್ಟಿತ್ತ. ಅದರಲ್ಲಿ ರಕ್ತ ಕಣಗಳು. ಅವೆಲ್ಲಾ ಕಡಿಮೆ ಆಗ್ಬಿಟ್ಟಿತ್ತು ನನ್ಗೆ ನೀರ್ ಕುಡಿದೀರಾ ಸರಿಯಾಗಿ. ರಪ್ತ. ಕನಗಳೆಲ್ಲ ಕಡಿಮೆ ಆಗ್ಬಿಟ್ಟು ಅವ್ರಾದ್ರೆ ನಿಮ್ ಬ್ಕೋದೆ ಕಷ್ಟ ಅಂದ್ಬಿಟ್ಟಿದ್ರು ನಂಗೆ. ಮತ್ತೆ ಬಾಡಿ ಎಲ್ಲಾ ಒ ಈ ತರ ಏನ್ ಆಗ್ಬಿಟ್ಟಿರೋದು ಯಾರೋ ಕಟ್ಟಕ್ ಬಂದ ಆಗ್ಬಿಟ್ಟಿತ್ತು ನನಗೆ ಬಾಡಿ.
ಹ್ಮ್ ಹ್ಮ್.
ಮತ್ತೆ ನಮ್ಮೂರ ಹತ್ರನೇ ಒಂದ್ ಹಾಸ್ಪಿಟ್ಲ್ ಅಲ್ಲಿ. ಅದು ಅಲ್ಲಿ ಚೆನ್ನಾಗಿದೆ ಬಿಡು ಹಾಸ್ಪಿಟ್ಲ್ ಅಲ್ಲಿ ಚೆನ್ನಾಗ್ ನೋಡ್ತಾರೆ. ಅಲ್ಲಿ ನೋಡ್ಸ್ ಕೊಂಡೆ ನಾನು ಟೆನ್ ಡೇಸ್ ಅಲ್ಲೇ ಉಳ್ಕೊಬಿಟ್ಟಿದ್ದೆ ಅವರೇ ಉ ಕೊಂಡ್ಬಿಟ್ಟಿದ್ರು ಹ್ಮ್ ಇಲ್ಲೇ. ಇಲ್ಲೇ ಇರ್ಬೇಕು ನೀವು ಮನೆಗೆಲ್ಲ ಹೋಗಕ್ ಆಗಲ್ಲ ಇಲ್ಲೇ ನಾವು ನಿಮ್ನ ಚೆಕಪ್ ಮಾಡ್ತೀವಿ. ಅಂದ್ರೆ ಚಿಕಿತ್ಸೆ ಕೊಡ್ತೀವಿ ಅಂತೇಳ್ಬಿಟ್ಟು ಅಲ್ಲೇ ಉಳ್ಸ್ಕೊಂಡಬಿಟ್ಟಿದ್ರು.
ಹ್ಮ್.
ಹತ್ತು ದಿನ ಅಲ್ಲೇ ಇದ್ವಿ ಚೆನ್ನಾಗಿ ನೋಡಿದ್ರು ಮೂರ್ ದಿನಕ್ಕೆ. ಒಂದು ದಿನಕ್ಕೆ ಮೂರುೂ. ಇದು.
ಮೇನು.
ಹ್ಮ ಇದು ಬರುತ್ತಲ್ಲಾ.
ಹ.
ಆ ರಕ್ತದ ಬಾಟ್ಲು ಮತ್ತೆ ಸುಸ್ತಗೆ ಬಾಟ್ಲ್ ಬರುತ್ತಲ್ಲಾ.
ಹಾ ಗೊತ್ತಾಯ್ತು ಗೊತ್ತಾಯ್ತು ಹ್ಞ.
ಬೆಲ್ಲ ಹಾಕಿದ್ರು.
ಹೌದಾ ನಮ್ಮಮ್ಮಗೂ ಹಾಕಿದರ ಕಣೆ ಹೇಳಿದ್ರು ರಕ್ಕ. ಮತ್ತು ರಕ್ತ ಕಡಿಮೆ ಇದೆ ನಿಮ್ಮಮ್ಮಗೆ ಅಂತಂತಂದರು.
ಇದು ಕಾಯಿ ಹ್ಣ. ಫಲ ಚೆನ್ನಾಗ ತಿನ್ನಕ ಹೇಳು ಮತ್ತೆ. ನೀರು ಮೇ ನೀರ್ ಚೆನ್ನಾಗ್ ಕುಡಿಬೇಕು.
ಹೌದಾ.
ದಿನಕ್ಕೆ ಮೂರು ಮೂರು. ಕ್ಯಾನ್ ಅವೆಲ್ಲಾ ಚೆನ್ನಾಗ್ ಕುಡಿಬೇಕು. ಮತ್ತೆ ಆ. ಇದು ಪೂ ಫಲಾವದು ಇದು ಬರುತ್ತಲ್ಲ ಅನ್ನದು
ಹ್ಮ್ ಹ್ಮ್
ಹ್ಮ್ ಏನಾದ್ರು ಜ್ಯೂಸ್ ಮಾಡ್ಕೊಂಡು
ಕುಡಿಬೇಕಾ ಆ ಕಣೆ ನಾನು ಕುಡಿಸಿದೆ ಪಪ್ಪಾಯಿ ಜ್ಯೂಸ್ ಕುಡಿಸಿದೆ ಅವರು ಬೇರೆಯವ್ರು ಹೇಳಿದ್ರು ದೊಡ್ಡವರು ನಮ್ಮ ನ ಮನೆ ಹತ್ರಿ ಅವ್ರು ಹೇಳಿದರು ಹಾಂ ಹಾಂ ಹಾಂ
ಡೆಂಗೂ ಜ್ವರಕ್ಕೆ ಕಿವಿ ಹಣ್ಣು ತುಂಬಾ ಒಳ್ಳೆಯದು ಅದನ್ನ ತಿನ್ನಿಸಿ ಹ್ಮ್ ಮತ್ತೆ ಊಟಾ ಹ್ಮ ಊಟಾ ಚೆನ್ನಾಗ್ ಮಾಡಹೇಳು
ಹ್ಮ್ ಹ್ಮ್ ಊಟನೇ ಮಾಡಲ್ಲ ಕಳೆ ನಮಮ್ಮ
ಊಟಾ ಮಾಡ್ಬೇಕು ಚೆನ್ನಾಗ್ ಅದಕ್ಕೆ ಊಟಾ ಚೆನ್ನಾಗ್ ಮಾಡ್ಬೇಕು ನೀರು ಚೆನ್ನಾಗ್ ಕುಡ್ಬೇಕು ನೀರು ಕುಡಿತಾನೆ ಇರ್ಬೇಕು ಅದು ರಕ್ತ ಕಣಗಳು ಇದು ಮಾಡ ಇದವ್ರೆ ಆಗ್ಬೇಕಂದ್ರೆ ನೀರ್ ಚೆನ್ನಾಗ್
ಹ್ಮ್ ಹ್ಮ್ ನೀ ಎಷ್ಟು ದಿನ ಆದ್ಮೇಲೆ ನೀನಗ ಕಡಿಮೆ ಆಯಿತ ಕಣೆ
ನನಗೇ ಹಂ ಹತ್ತು ದಿನ ಅಲ್ಲೇ ಉಳ್ಸ್ಕೊಂಡ್ ಬಿಟ್ಟಿದ್ರು ಅದಾದ್ಮೇಲೆ ಆಲೆ ನನಗೆ ಇನ್ನ ಒಂದ್ ಹತ್ತು ದಿನ ಆಯ್ತು ನಾನು ಚೆನ್ನಾಗಿ ನಾ ಮುಂಚೆ ಹೆಂಗಿದ್ದೆ ಹಂಗ ಆಗಕ್ಕೆ ನನ್ಗೆ ಹತ್ತು ದಿನ ಆಯ್ತು ಅದು ನೋವುಗಳು ಹಂಗೆ ಇತ್ತು ನನಗೆ
ಹ್ಮ್ ಹ್ಮ್
ಚ ಇದು ಆಯ್ತು ಆಸೆಯನ್ನು ಆಯ್ತು ನನಗೆ ಆದರೆ ಹ್ಮ ಆ ನೋವು ಎಲ್ಲಾ ಹಂಗೇ ಇತ್ತು ಸ್ವಲ್ಪ ದಿನ ನನ್ನು ಆ ಹಾಸ್ಪೆಟ್ಲಿಂದ ಆ ಮನೆಗ್ ಬಂದ ಮೇಲೊ ಕೂಡ ಒಂದು ಟೆನ್ ಹತ್ತು ದಿನ ನಂಗೆ ಟೈಮ್ ಬೇಕಾಯ್ತು ಅದ್ರಿಂದ ಚೆನ್ನಾಗಿ ಆಗೋಕೆ
ಹೌದಾ ನಾನು ನಮ್ಮಮ್ಮ ದವಾಖಾನಿ ಕರ್ಕೊಂಡು ಹೋಗಿ ಬಂದ್ಮೇಲೆ ಹೇಳಿದರು ಅವರು ಏನಾದ್ರು ಕಡಿಮೆ ಆಗಿಲ್ಲ ಅಂತ ದ್ರೆ ಇಲ್ಲ ಉಳ್ಕೋಬೇಕು ಅಂತಂದು ಅದಕ್ಕೆ ಕರ್ಕೊಂಡ ಬಂದ ಇದೀನಿ ಅವರು ಊಟನೇ ಮಾಡ್ತಿಲ್ಲ ಸರಿಯಾಗಿ ಮಾತ್ರ ತಗೊಳ್ತಿಲ್ಲ ನನಗೆ
ಆದ್ರ ತುಂಬಾ ಕಷ್ಟ ಆಗುತ್ತೆ ಸ್ವಲ್ಪ ನೀನೇ ನೋಡ್ಕೊ
ಹ್ಮ್ ಹ್ಮ್ ನೋಡ್ಕೊತೀನಿ ಕಳೆ ಮತ್ತೆ ನಿಮ್ಮ ಮನಲೆಲ್ಲಾ ಚೆನ್ನಾಗಿದ್ದಾರಾ
ಹ್ಮ್ ಎಲ್ಲಾ ಚೆನ್ನಾಗಿದ್ದಾರೆ ನೋಡುವಾಗ
ಹ್ಮ್ ಹ್ಮ್
ಮನೆಯಲ್ಲಿ ಆ ಅಮ್ಮಂದ್ರಿಗೆ ಚೆನ್ನಾಗಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತಲ್ವಾ
ಕಣೆ ಭಾಳ ತುಂಬ ಕಷ್ಟಾ
ಏನಿಲ್ಲಾ ಚೆನ್ನಾಗ್ ವಾಸಿ ಆಗುತ್ತೆ ಬಿಡು ಚೆನ್ನಾಗ್ ಊಟ ಮಾಡ್ಸು ನೀರ್ ಕುಡ್ಸು
ಹ್ಮ್ ಹ್ಮ್
ಹಣ್ಣ ಹಣ್ಣು ಕೊಡ್ಸು ಚೆನ್ನಾಗ್ ಆಕ್ತಾರ ಬಿಡು
ಹೂ ಕಣೆ ಏನು ಗೊತ್ತಾ ನಾನು ಅದು ಸರ್ಕಾರಿ ಆಸ್ಪತ್ರೆಗೆ ಹೋಗೋಣ ಅಂದ್ಕೊಂಡೆ ಅದು ಮುಚ್ಚಿದರೂ ಅದಕ್ಕೆ ನಾನು ಇದು ಖಾಸಗಿ ಆಸ್ಪತ್ರೆಗೆ ಹೋಗಿದ್ದೆ ಅಲ್ಲಿಗೆ ತುಂಬ ಚಾರ್ಜ್ ಮಾಡಿದ್ರ ಕಣೆ ನಮ್ಮ ಅಮ್ಮಗೆ ನನಗೆ
ಅಲ್ಲಿ ನನಗೂ ಅಷ್ ಅಷ್ಟೇ ಕಣೆ ಜಾಸ್ತಿ ಆಯ್ತು ಗೊತ್ತ ನ ನಾನ್ ಕೂಡ ಖಾಸಗಿ ಹಾಸ್ಪೆಟ್ಲೆಲ್ಲೆ. ಹ ನೋಡ್ಸ್ಕೊಂಡಿದ್ದ ತುಂಬಾ ಕಿತ್ ಬಿಡ್ತಾರೆ ದುಡ್ನ.
ಹ್ಮ್
ಏನ್ ಮಾಡಕ್ ಆಗಲ್ಲ ನಮ್ಕ ನಮ್ದು ಪರಿಸ್ಥಿತಿ ಹಂಗಿರುತ್ತೆ ಆವಾಗ.
ಹ್ಮ್ ಹ್ಮ್
ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅವ್ರಗೇನು ದುಡ್ಡು ಬೇಕಷ್ಟೆ.
ಹೌದೌದು. ಮಜಾದರೆ. ಮತ್ತೆ.
ಮತ್ತೆ ಹೇಳ್ಬೇಕ್ ನೋಡ್ತಾನೆ.
ಹೇಳ್ಬೇಕಪ್ಪ ನೀವೆ.
ಹ್ಮ್ ಅಪ್ಪ ಎಲ್ಲಾ ಚನ್ನಾಗಿದರ.
ಹ್ಮ್ ಚೆನ್ನಾಗ ಇದಾರೆ. ಮಲ್ಕೊಂಡಿದ್ದಾಳ ಸೋನಿಕಾ ಒಂಚೂರು ಮೇಲ್ ಬರ್ತಿಯಾ.
ಹ್ಮ ಕಣೆ ಯಾರು ಸೌಂಡ್ ಮಾಡ್ತಿದ್ದಾರೆ.
ಇಕಡೆ ನಮ್ಮ ಮೇಡಮ್.
ಹೌದಾ.
ಹ್ಮ್
ಇನ್ನೇನ್.
ಮತ್ತೆ ಊಟ ನಾಷ್ಟ ಏನ್ ಮಾಡಿದೆ.
ನಾಷ್ಟ ಇವತ್ತು ಪುಳಿಯೋಗರೆ ತಿಂದೆ.
ಹೌದಾ. ಇನ್ನು ತಿಂದಿಲ್ಲ ಇವಾಗ ಏನಾದ್ರರು ಪುಳಿಯೋಗರೆ ಹೇಳಿದ್ರೆ ಇನ್ನು ನಮ್ಮ ಅಮ್ಮಗೂ ಮಾಡಿಕೊಡ್ತೀನಿ ನಾನು ತಿಂತಿ ನೀ ಹೆಂಗ್ ಮಾಡೋದ್ ಹೇಳೇ.
ಪುಳಿಯೋಗರೆ ಮಾಡದ ಇದು. ಪುಳಿಯೋಗರಿದು ತಗೊಂಬಂದ ತಗೊಂಬ.
ಹ್ಮ್
ಅಂಗಡೀಲಿ ಸಿಗುತ್ತಲ್ಲಾ ಪುಳಿಯೊಗ್ರಿದು.
ಹ್ಮ್ ಹ್ಮ್
ಆದ್ ತಗೊಂಬಂದು. ಏನಿಲ್ಲ ಒಂದು ಈರುಳ್ಳಿ ಕಟ್ ಮಾಡ್ಕೊ. ಮತ್ತೆ ಹುಣಸೆಯನ್ನು ನೀರಲ್ಲಿ ಇದ ಮಾಡ್ಕೊ. ಅದನ್ನ ಮತ್ತೆ ಇದು ಇದಕ್ಕೆ. ಒಗ್ಗರ್ನೆಗಾಕು ಒಗ್ಗರ್ನೆಯಲ್ಲಿ ಈರುಳ್ಳಿನ ಚೆನ್ನಾಗ ಬೇಯಿಸ್ಕೊಂಡು. ಅದರಲ್ಲಿ. ಹ್ಮ್ ಇದು ಹುಣಸೆಹಣ್ಣು.
ಹ್ಮ್
ಹುಣ್ಶೆ ಹಣ್ಣು ನಿಂಗೆ ಹುಣ್ಸಹಣ್ಣು ಏನಾದ್ರು ತುಂಬಾ. ಹುಳಿ ಅನಸಿದ್ರೆ ಸ್ವಲ್ಪ ಬೆಲ್ಲ ಹಾಕ್ಕೋ ಅದ್ರೊಲ್ಗೆ.
ಹ್ಮ್ ಹ್ಮ್
ಬೆಲ್ಲ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹ್ಮ್. ಒಗ್ಗರ್ನೆಲ್ಲ ಹಾಕ್ಬಿಟ್ಟು ಅದಾದ್ ಹ್ಮ್ ಹಾಕ್ತಾರೆ ಸ್ವಲ್ಪ ಅಂದ್ರೆ ಜಾಸ್ತಿ ಹುಳಿ ಇರುತ್ತಲ್ವಾ. ಅವಾಗ ಸ್ವಲ್ಪ ಬೆಲ್ಲ ಹಾಕೋಬಹುದು.
ಹ್ಞೂ ಹ್ಞೂ ಸ್ವೀಟ್ ಆಗಲ್ಲ ಅದೂ
ಸ್ವೀಟ್ ಏನ್ ಆಗಲ್ಲ ನೀನ್ ಜಾಸ್ತಿ ಹಾಕೋಬೇಡ ಸ್ವಲ್ಪ ಹಾಕೋ ಅಷ್ಟೇ
ಹ್ಮ್ ಓಕೆ ಹ್ಮ್ ಹೇಳು.
ಹ್ಮ್ ಅದ ಹಾಕೊಂಡೂ ಮತ್ತೆ ಪುಳಿಯೋಗ್ರಿ ಪೌಡರ್ ಪುಳಿಯೊಗ್ರಿ ತಗೊಂಬಂದಿರ್ತಿಯಲ್ಲಾ ನೀನ್ ಪೋಟ್ನಾ
ಹ್ಮ್.
ಅದ್ನ ಅದ್ನಾ ಹಾಕೊಂಮ್ಬಿಡು ನೀನು ಮೆಣಸಿನ್ಕಾಯಿ ಹಾಕ್ಕೋ ಒಣಮೆಣಿಶಿನಕಾಯಿ ಬರುತ್ತಲ್ಲಾ
ಹ್ಮ.
ಒಣ ಮೆಣಶಿನ್ಕಾಯಿ ಬೆಕಂದ್ರ ಒಣ ಮೆಣಶಿನ್ ಕಾಯಿ ಹಾಕೋ ಇಲ್ಲ ನಿಂಗೆ ಖಾರದ ಪುಡಿ ಬೇಕಂದ್ರೆ ಖಾರದ ಪುಡಿ ಹಾಕೊ ಮತ್ತೆ ಜೀರಿಗೆ ಸ್ವಲ್ಪ ಹಾಕೊ ಜೀರಿಗೆಯ ಸ್ವಲ್ಪ ಹಾಕೊ ಮತ್ತೆ ಉಪ್ಪು ಹಾಕೊಂಡು ಚೆನ್ನಾಗ್ ಮಿಕ್ಸ್ ಮಾಡು ರೈಸ್ ಅಲ್ಲಿ ಕರ್ಡು ತಿಂಡು ಚೆನ್ನಾಗಿ.
ಹ್ಮೂ.
ಹ್ಮು. ಇನ್ನ ಏನು
ಮಾಡ್ಕೊಂಡ್ ತಿನ್ಬಿಡ ಹ ಹ್ಮ್. ಚೆನ್ನಾಗಿ ನೊಡ್ಕೊ
ಹ್ಮ್ ಹ ಚೆನ್ನಾಗಿದ್ದಾರೆ.
ನೀನು ಹೆಂಗಿದಾರೆ ತಮ್ಮಂದಿರು ಅಪ್ಪಾ
ಎಲ್ಲರೂ ಚೆನ್ನಾಗಿದಾರ ಕಳೆ ನಿಮ್ಮ ತಮ್ಮ ಚೆನ್ನಾಗಿದಾರಾ.
ಹ್ಮು ಚೆನ್ನಾಗಿದ್ದಾನೆ ಅವನು.
ಹ್ಮೂ.
ಏನ್ ಮಾಡ್ತಿದಿದಾರೆ ತಮ್ಮಂದಿರೆಲ್ಲಾ
ಹ್ಮ ಹೋಗಿದ್ದಾರೆ ಕೆಲ್ಸಕ್ಕೆ ಹೋಗಿದ್ದಾರೆ ಕಣೆ ಅವರೆಲ್ಲ ಉದ್ಯೋಗ ಮಾಡ್ತಿದ್ದಾರೆ ಎಲ್ಲ ಹೊಲಕ್ಕ್ ಹೋಗಿದಾರೆ.
ಹೌದಾ ಸರಿ ಬಿಡು.
ಹ್ಮೂ.
ನೀನ್
ಮತ್ತೇನೆ ಮತ್ತೆ ಎಲ್ಲಿಗಾದ್ರೂ ಹೋಗ್ಬೇಕಾ ತೈಬಾ
ಹ್ಮ್ ಹೋಗ್ಬೇಕ್ ಸ್ವಲ್ಪ ಆಚೆ ಹೋಗೋಣ ಅನ್ಕೊತಿದೀನಿ ಅದೇ ಸ್ವಲ್ಪ ಕೆಲ್ಸ ಐತಿ ಆಚೆ ಕಡೆ
ಏನ್ ಕಣೆ
ಹಂಗೆ ಹೋಗ್ಬಿಟ್ಟ ಬರ್ಬೇಕ್ ಪಾ ನಾವ್ ಗೆಳ್ತಿನ ಮೀಟ್ ಮಾಡ್ಬೇಕಾ
ನೋಡಿ ನಿಮ್ ಗೆಳ್ತೀನ ಆದ್ರೆ ಯಾವಾಗಾದ್ರೂ ಭೇಟಿ ಆಗ್ತಿರಾ ನನ್ನ ಆದ್ರೆ ಬಾಳ ದಿನ ಆಯ್ತು ಭೆ ಭೆಟಿ ಆಗೊಣ ಬಾ
ಆಗೋಣಾ ಆಗೋಣಾ ಆಗೋಣಾ ಹತ್ತಿರದದಲ್ಲೆ ಆಗೋಣಾ ಅವರು ನಮ್ಗೆ ಹತ್ತ ಹತ್ತಿರದಲ್ಲೇ ಇದಾರಲ್ವಾ ಅದಕ್ಕೆ ಇವತ್ತು ಭೇಟಿ ಆಗೋಣಾ ಅಂತ ಹೇಳಿದ ಅದಕ್ಕೆ ಹೋಗೋಣ ಅಂತ ಅನ್ಕೊಂತಾ ಇದ್ದೀನಿ ಇನ್ನೂ ರೆಡಿ ಆಗ್ಬೇಕು ಇನ್ನ ರೆಡಿ ಆಗ್ಲಿಲ್ಲ ಹಂಗೇ ಇದ್ದೀನ. ಇಗ್ ನಿನ್ ಕಾಲ್ ಮಾಡ್ದೆ ನಿನ್ ಜೊತೆ ಮಾತಾಡ್ಕೋಂಡ್ದೀನಿ ಹ್ಮ್ ಸರಿ ಕಣೆ ನೀನು ನಾನ್ ಅವ್ಳನ ಭೇಟಿಯಾಗಿ ನಿಂಗೆ ಸಾಯಂಕಾಲ ಕಾಲ್ ಮಾಡ್ಲಾ.
ಹಾ ಸರಿ ಕಣೆ ಹ ಸರಿ.